ಹಲೋ ಹೇಳಿಪ್ಪಾ ಸಾಗರ್ ಏನ್ ಮಾಡ್ತಾ ಇದ್ಯಾ.
ಏನಿಲ್ಲಣ್ಣ ಸುನ್ನೆ ಕೂತ್ಕೊಂಡಿದಿನಿ
ಸುಮನೆ ಕೂತ್ಕೊಂದಿದೀಯ
ಹ್ಮ ಇದಾದ್ರೂ ಹೋಗಣ ಮಂತ್ರಾಲಯ ಒನ್ ಟೈಮ್
ಏ ನನ್ಗೂ ಕೂಡ ತುಂಬಾ ಇಷ್ಟ ಕಣೋ ಹೋಗ್ಬೇಕಂತ ಅನ್ಕೊಂತೀನಿ ಅಂದ್ರೆ ಹೋಗ ಆಗ್ತಾ ಇಲ್ಲ.
ನಾನು ಹೋಗೋಣ ಬನ್ನಿ ನಾನು ನೋಡೇ ಅಲ್ಲದನ್ನ ಟ್ರೈನ್ ಹೋಗೋಣ.
ಟ್ರೈನಗೆ ಹೋಗಣಾ
ಹ್ಮ್ ಅದೇ ಟ್ರೈನ್ ಗೆ ಹೋಗೋಣ.
ಯಾವಾಗ ಹೊಗೋಣ
ಹಾ ಆದ್ರೆ ಬುಧವಾರ ಹೋಬಕ್ಕ್ ಮತ್ತೆ ಗುರುವಾರ ಅಲ್ಲಿ ಇರ್ತಾರಂತಲ್ಲ.
ಒಂದ್ ನಿಮಿಷೇ ಇರ್ಬೇಕು ಅಲ್ಲೇ.
ಅಂದ್ರೆ ಸಾಯಂಕಾಲ ಹೋಗ್ಬೇಕು ಬುಧವಾರ ದಿನ
ಹಾ ಹಾ
ಮದರಾ ಸಾಯಂಕಾಲ ಟ್ರೈನ್ ಎಷ್ಟುಕ್ಕ ನಮ್ಗೆ ಗೊತ್ತ ಬೇಕಾರೆ ನೋಡಿ ನಿಮ್ಗೆ ಗೊತ್ತಿರಬಹುದೇನು
ಹಾ
ಅಲ್ಲಿಂದ ನೈಟ್ ಹೋಗ್ತೀವಿ ಅಲ್ಲಿ ಎಷ್ಟು ಕರ್ಸುತ್ತಂತೆ ನೈಟ್ ಅಲ್ಲೇ ಅಲ್ಲೇ ಮಲ್ಕೋಬೇಕು ಏನೋ ಗೊತ್ತಿಲ್ಲಾ.
ಹು
ನಾ ಇಲ್ಲಿ ಇದ್ಬಿಟ್ಟು ಮತ್ತೆ ಬೆಳಿಗ್ಗೆ ಸ್ನಾನ ಅದು ಮಾಡಿ ಎಲ್ಲ ದರ್ಶನ ಪಡ್ಕೊಂಡು ಬರ್ಬೇಕು.
ಹೌದಾ ಅಲ್ಲಿ ಎಲ್ರು ಹೋಗತಾರಲ್ಲ ಅಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋಗ್ತಾರಲ್ಲಾ ಮಂತ್ರಾಲಯ
ಹ್ಮ್ ಹೇಳ
ಅಲ್ಲಿ ಅಂದ್ರೆ ಅದು ಲುಂಗಿ ಅದ ನಾವೇ ತೋಬೇಕ ಅಲ್ಲಿ ಕೊಡ್ತಾರ ಅದು ದುಡ್ಡು ಕೊಟ್ಟ ತೋಗೊಬೇಕ ನಾವೇ
ಆಲ ಮಾತ್ರಬೇಕಣಪ್ಪ ಗೊತ್ತಿಲ್ಲಾ ಹೋದರ ಕೇಳೋಣ ಮೊನ್ನೆ ರೀಸೆಂಟ್ ಆಗ ಇಲ್ಲಿ ಹೋಗಿದ್ರ ನನ್ ಜೂನಿಯರ್ ಒಂದ್ ನಾಲ್ಕ್ ಜನ
ಹ್ಮ
ಕೇಳೋಣ ಏನೋ ಅಲ್ಲೆಲ್ಲ ಕಡಿಮೆ ರೇಟ ಸಿಗ್ತಿರ್ಬೇಕೇನೋ ಜಾಸ್ತಿ ಜನ ಹೋಗ್ತಾರಲ್ಲಾ.
ಹ ಹಾ
ಲುಂಗಿ ಒಂದು ಟವೆಲ್ ಅಲ್ಲಾ ಮೇಲ್ಗಡೆ
ಹ ನಂಗೆ ಒಂದ್ ಟವಲ್ ಇರ್ತ್ ನಂದ್ ಕಡೆ
ಇದ್ರೆ ಒಯ್ದ್ ಬಿಡೋ ಅಣ್ಣ ನಿಮ್ ಮನೇಲಿ ಇರ್ಬೇಕಲ್ಲ ಆ ತರ ಇಲ್ವಾ
ಏ ಇಲ್ಲ ಯಾರು ಆಗಲ್ಲ ನಂಗೆ
ಬೆಳಿಲುಂಗೆ ಆ ತರ ಹಾಕಲ್ವಾ ಗೋಡಂಪಟಿಯವರು
ಹ್ಮ್ ಹ್ಮ್ ಆಗವಾ
ಹೌದಾ.
ಹ್ಮ್.
ಅದೇ ಹೋಗೋಣ ಅಂತ.
ಚ್ ಇಲ್ಲಪ್ಪ ಇವಾಗ. ನನ್ಗೂ ಕೂಡ ಕೆಲಸ ಇದೆ ಇವಾಗ ಓದ್ಬೇಕು ಟೈಮ್ ಅಂದ್ರೆ ಎರಡ ದಿನ ಎಷ್ಟಟ್ ಆಗತಿವ ಆದ್ರೆ ಇವಾಗ-.
ಎಕ್ಸಾಮ್ ಮುಗಸಿ ಯಾವಾಗರ್ ಹೋಗಾಣ ಆಯ್ತಾ.....
ಹಾ ಎಕ್ಸಾಮ್ ಆದ್ಮೇಲೆ ಹೋಗೋಣ ಹಂಗೇನಿಲ್ಲ.
ಜಾಗಶ ಮುಗಿತಪ
ಹ್ಮ್ ಹ್ಮ್
ನನಗೂ ತುಂಬಾ ಆಸೆ ಅದು ಹೋಗ್ಬೇಕು ಎಲ್ಲರು ಹೋಗಿ ಬಂದರ ನನ್ ಫ್ರೆಂಡ್ಸ. ನಾ ನಾನು ಹೋಗ ಬರ ಹೋಗತೇನಿ ಅಂತಾ ಹೇಳು. ಹ್ಮ್ ಇನ್ನುೂ ಹೋಗಿಲ್ವ ನೀವ ಒಂದು ಸರತೀನಿ..
ನಾನ್ ನೋಡನ್ ಅದಕ್ಕ್ ಹೇಳದು.
ಹೌದ ಎಲ್ರು ಜಾಸ್ತಿ ಹೋಗ್ತಾರ. ನಾನ್ ನಮ್ಮ ಊರಲ್ಲಿತು ತುಂಬಾ ಜನ ಹೋಗಿ ಬಂದಿದ್ದಾರೆ ನಾನು ಹೋಗಿಲ್ಲ.
ಸಕ್ಕತ್ ಇದೆ ಅಂತಂತರ್ಪ ಪ್ಲೇಸ್ ಯಾವ್ರ ಇದೆ ಅನೆ ಅಂದ್ರೆ ನಾ ಹೊರ. ನಾ ಮಂತ್ರಾಲಯ ನೋ ಅಂದ್ರೆ ಹೊರಗಡೆದ ನೋಡಿದ್ದೀನಿ ಅಷ್ಟೇ ಹಿಂಗ್ ರೂಟ.
ಹ
ರೂಟ್ ಮಂ ಮಂತ್ರಾಲಯ ರೂಟ್ ಅಂದ್ರೆ ನಾನ್ ಅಂದ್ರೆ ಮಂತ್ರಾಲಯ ಗಾಡಿ ತಂದು ಗಾಡಿ ಹೋಗಿದ್ದಲ್ಲ ರಾಯಚೂರ್ಗೆ ಹೋಗಿದ್ದೆ ನಾನು ಬೈಕ್ ತಗೊಂದ
ಆಯ್ತ ಎಷ್ಟು ಗೊತ್ತಾಳ.
ಎಲ್ಲಿಂದ.
ಎಲ್ಲಿಂದ.
ಆಕ್ಚುಲಿಂದ್ ಮಂತ್ರಾಲಯಕ್ ಆಯ್ತ.
ಹಾ ಆಗ್ಬೋದು ಅಷ್ಟೇ ಒಂದ್ ಇಪ್ಪತ್ತೈದ್ ಆಗ್ಬೋದು.
ಹೌ ಹ. ಹ ಆ
ಇಲ್ಲೊ ಟ್ರೈನ್ ಇಲ್ಲ ಮೂವತ್ ಆಗಲ್ಲ ಟ್ರೈನ್ ಸ್ಟೇಷನ್ ಇದೆ ಮಂತ್ರಾಲಯದು.
ಹಾ ಪ್ರಷ ಮಂತ್ರಾಲಯಕ್ಕೆ ಟ್ಯಷನ್ ಇದೆಯಾ.
ಹಾ ಮಂತ್ರಾಲಯ ಟೇಷನ್ ಇದೆ ಮಂತ್ರಾಲಯ.
ಮ ಹಂಗಿದ್ರೆ ಅನ್ಂತಲ್ಲ ಆಯ್ತಲ್ಲ ಹ
ಹ್ಮ
ಹಾ ೂ ಸ
ಹೋಲಿ ಬಾರಣ ನೋಡೋಣ ನಾನು ಸ್ವಲ್ಪ ನಿರ್ಧಾರ ತಗೊತೀನಿ.
ಅಂತ ಮನ್ಸ ಆರಮಾಹತಿ.
ಹ್ಮ ನಾನ ಇಲ್ಲ ಹೋಗ್ತಿದ್ದಿ ಬಿಡು ನಾ ನಡ್ದಾನೆ ಹೋಗ್ತಿದೀವಿ ಇವಾಗ ನ. ತುಂಬ ಗ್ಯಾಪ್ ಆಗಿದೆ ಓದೋದು ತುಂಬ ಭಾಳದಿನ ಅಯ್ತು ಬಿಟ್ಟು. ಇವಾಗ ಎಕ್ಸಾಮ್ ಇರೋದ ಒಂದೇ ತಿಂಗಳಲ್ಲ ಬಾಕಿ ಇರೋದು.
ಹ
ಅದಕ್ಕೆ ಸ್ವಲ್ಪ ರಿವಿಷನ್ ಒಡಿಬೇಕುಎಲ್ಲಾ, ಎಲ್ಲ ಸಬ್ಜೆಕ್ಟ್ ಹಲೋ,
ಮಾತಾಡಿ ಬ್ರೋ ನಿಮ್ ಸೌಂಡ್ ಬರ್ತಾ ಇಲ್ಲಾ.
ಕೇಳತಾ ಇಲ್ಲಾ
ಇವಾಗ ಕೇಳ್ತಾಅವಾಗೇನಏನ್ ಕೇಳ್ತಾ ಇಲ್ಲ ಸಣ್ಣ ಬರ್ತಾ ಸೌಂಡ.
ಎರ್ ಪೋನ್ ಹಾಕಂದಿನಲ್ಲಾ
ಏರ್ ಪೋನ್ ಹಾಕಿದ್ದೀರಾ
ಹ, ಜಾಸ್ತಿ ಇಯರಫೋನ್ ಯೂಸ್ ಮಾಡೋದ ಇಲ್ಲಿ.
ಹಾ ಹಾ ಹೌದಾ, ನಂದು ಏರ್ ಬಡ್ಸ ಇದೆಅಂದ್ರೆ ಅದು ಚೆನ್ನಾಗಕೇಳಲ್ಲೋ ಮಾರಾಯ ಸ್ಲೋ- ಸಣ್ಣ ಕೇಳ್ತಾದ ಹ್ಮ್,
ಅ ಫೋನ್ ನೋಡಬೇಕಅಂದ್ರು ಕೂಡ ನಾನ್ ಏರ್ಫೋನ್ ಯೂಸ್ ಮಾಡದು. ಇದು ಬಡ್ಸ
ಹೌದಾ!
ಹ್ಮ್, ಬೈಕಲ್ಲಿ ಹೋಗುವಾಗಂತ್ರೂ ಇರ್ಲೇಬೇಕು ನಂಗೆ ಫಿಕ್ಸ್ ಒಬ್ನೇ ಇರ್ತೇನಲ್ಲ ಬೈಕಲ್ಲಿ.
ಹ್ಮ ಹ್ಮ
ಅ ಸಾಂಗ್ ಕೇಳ್ಕೊಂತ ಹೋಗ್ತೇನೆ ಅಂದ್ರೆ ಮಜಾ ಬರತ್ ನನ್ಗೆ. -
ಏಯ್ ಬೈಕ್ ಓಡ್ಸುವಾಗ ಯಾವಾಗ್ಲೂ ಇಯರ್ಫೋನ್ ಹಾಕೆಂಡ ಓಡ್ ಸೊಕ್ಕು ಹೊಡದ ಇಟ್ ನ ಹೇಳ್ತ ಇದನ ಕೇಳು
ಇಲ್ಲಾ ಒಂದೇ ಎರಡು ಹಾಕಲ್ಲ ನಾನು.
ಒಂದೇ ಅಂದ್ರರು ಕೂಡ ಒಂದ್ ಸೌಂಡ್ ಕೇಳಸಲ್ಲ ಪಾಪ ಆರ್ನೇರಲ್ಲಾ.
ಹ್ಮ ಅದ ಹ್ಮ್ ಹೌದು
ಕಳ್ಸಲ್ಲಾ ದಯವಿಟ್ಟು ಆದಷ್ಟು ಬೇಗ ಬೈಕ್ ಅಲ್ಲಿ ಯಾವದೇ ಒಂದು ಮೊಬೈಲ್ ಯೂಸ್ ಮಾಡೋದು.
ಹ ಹ್ಮ ಅಲ್ಲ ಅಲ್ಲ ಹ ಅಂದ್ರು ಕೂಡ ಒಂದೇ ಇಟ್ಕೊಂಡ್ರು ಕೂಡ ಸಾಂಗು ಅದೆಲ್ಲಾ ಫುಲ್ ಇರಲ್ಲ ಅಣ್ಣ ಸೌಂಡ್
ಹ್ಮ
ಇನ್ನೆ ಸ್ವಲ್ಪ ಅಂದ್ರೆ ಒಂದು ಎರಡು ಗಡ್ಡೆ ಇಲ್ಲ ಎರಡೆೇ ಕಡ್ಡೆ ಇಡಾಗ
ಎರಡೇನಾ ಗಡ್ಡಿ ಇಡದು
ಕಡೆ ಕಡ್ಡಿ ನಮ ಕೇಳಿದ್ರೆ ಸ
ಹ್ಮ್,
ಮತ್ತದಲ್ಲ ಅಡೆ
ಹೌದಾ
ಹ್ಮ್, ಮತ್ತೆ ಮೊದ್ಲು ಎಲ್ಲಾದ್ರೂ ಹೋಗಿದ್ರ ಟೂರ್ ಇತರಾ.
ಹಾ, ನಾನು ಹೋಗಿದ್ದೆ ಅಂದ್ರೆ ನಾನು ಪ್ರೈಮರಿ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ನಾನು ಒಂದು ಆರನೇ ಕ್ಲಾಸ್ ಇದ್ದೆ.
ಹಾ, ಹಾ
ಅವಾಗ ಒಂದ್ ಮೂರ್ ದಿನ ಹೋಗಿದ್ದೆ ನಾನು ಹಂಪಿ- ಐಹೊಳೆ, ಪಟ್ಟದಕಲ್ಲು, ಬಾದಾಮಿ
ಹಾ ಹಾ
ಗೋಲ್ ಗುಂಬಜ ಮತ್ತೆ ಇಬ್ರಾಹಿಂ ರೋಜ.
ಹ್ಮ.
ಈ ತರ ಮತ್ತೆ ಆ ಹೊಸಪೇಟೆ ಆಲ್ಮೆಟ್ಟಿ
ಹ್ಮ್ ಹಾ
ಇಷ್ಟ ಪ್ಲೇಸ್ ಹೋಗಿದ್ದೆ ಅಂದ್ರ ಅವಾಗ ಇತ್ತು ಒಂತರ ಅವಾಗ ಹೋಗಿದ್ನಲ್ಲ. ಚಿಕ್ಕೋನಲ್ಲ ಅವಾಗ ಏನ ಗೊತ್ತಿರ್ಲಿಲ್ಲ ಆತರ
ಹೌದಾ.
ಮತ್ತೆ ಆಮೇಲೆ ನಮ್ಗ ನನ್ ನಾಲೆಜ್ ಬಂದ ಮೇಲೆ ಅಂದ್ರೆ ಕಾಲೇಜ್ ಅಲ್ಲಿ ಹೋಗಿದ್ದೀ ಕಾಲೇಜ್. ನಾ ಬಾ ಬಾಯ್ಸ್ ಕಾಲೇಜ್ ಅಲಾ ಗೌರ್ಮೆಂಟ್. ನಮ ಕಾಲೇಜ್ ಕಡೆಯಿಂದ ಹೋಗಿದ್ವಿ.
ಕಾಲೇಜ್ ಕಡೆನೇ ಪಿ ಸಿ ಹೋಗಿದ್ರಾ.
ಹಾ ಪಿಯುಷ್ ಅಲ್ಲಿ ಹೋಗಿದ್ದೆ ನಾನು.
ಸರಿನಾ.
ಫ್ರೀ ಅಲ್ಲ ಗುರು ರೊಕ್ಕ ಕೊಟ್ಟೋಗಿದ್ದೀವಿ ಮೂರವರೇ ಸಾವಿರ.
ಎಷ್ಟ ದಿನ ಹೋಗಿದೀರಾ.
ಐದ ದಿನ ಐದ ದಿನ ಆರ ದಿನ ಆಯ್ತು ಟೋಟಲ್.
ಚಲೋ ಅಲ ಆರ್ ದಿನ ಆದ್ರ ಮೂರ್ವರ ಸಾವಿರ.
ಹ್ಮ ಅಂದ್ರ ಇವಾಗ ಹೋದಿದ್ದ ಅಂದ್ರೆ ಇದು ಆಲ್ ಕರ್ನಾಟಕ ಅಲ್ವಾ ಅಂದ್ರ ಇವ ಇವಾಗ ಶು ಶಿವಮೊಗ್ಗ ಹೊದ್ದಿವಿ ನಾವ ಶಿವಮೊಗ್ಗ.
ಹ.
ಶಿವಮೊಗ್ಗದಲ್ಲಿ ಜೋಗ ಜಲಪಾತ.
ಹ್ಮ ಹ್ಮ.
ಮತ್ತೆ ಶ್ರವಣಬೇಳಕ ಹೋಗಿದ್ದವಿ ಮತ್ತೆ ಅಲ್ಲಿ ಗೊಮ್ಮಟೇಶ್ವರ ವಿಗ್ರಹ
ಹಾ ಹಾ.
ಮತ್ತೆ ಮೈಸೂರು ಹೋಗ್ದೀವಿ ಮೈಸೂರ ಪ್ಯಾಲೇಸ್.
ಹ್ಮ ಹ್ಮ ಜೂ ಅದೆಲ್ಲ ನೋಡಿದ್ರ.
ಹ ಮಾಡ್ಲಿ ಜೂ ನೋಡಿದೀವಿ.
ಏನ್ ಸಕತ್ತ ಇದೆ ಗೊತ್ತಾ ಜೂ ನೋಡಿದೀಯ ನೀ
ಹ ಇದು ವಂಶವರ ಎದಕ್ಕ ಬತ್ತ ಎದಕ್ಕ ಬರಲ್ಲ ಎದಕ್ಕ ಇಲ್ಲೋ ತ್ರಸಂಟೆ ಮಾಡಕ ಬೇಕಾಗಿರ್ತಲ್ ಹಲೋ ಅನಾ
ಅದೇ ಜೂ ನೋಡಿದ್ಯಾ ಮೈಸೂರ ಜೂ ಮುೃಗಾಲಯ.
ಎಲ್ಲ ಪಾವ ಎಲ್ಲ ಎಲ್ಲ
ಯಾವ ತರ ಪ್ರಾಣಿ ಇದೆ ಗೊತ್ತಲ್ಲಿ ಪ್ರತಿಯೊಂದ ಪ್ರಾಣಿ ಇದೆ ಅದ
ಹೌದಲ್ಲ.
ಎಲ್ಲ ಪ್ರಾಣಿ ಸಿಂಹ ಚಿರತೆ ಕಾಡೆಮ್ಮೆ ಜಿರಾಫೆ. ಬೆಕ್ಕು ನಾ ಪ್ರತಿಯೊಂದು ಕೂಡ ಅಲ್ಲಿದೆ ಬೆಕ್ಕ ಕೂ ನಾಯ ಅಂದ್ಬಿಟ್ಟ ಎಲ್ಲ ಪ್ರಾಣಿ ನೋಡಲ್ಲಿ
ಪಕ್ಷಿಗಳು ನೀನು ಹಾವು ನೋಡಿದ್ದೆ ಅವಾವು
ಹ
ಹಲೋ
ಅ ಆ
ಹಲೋ
ಹಲೋ ಬ್ರೋ ಕೇಳತ್ತಲ್ಲಪ್ಪಾ.
ನಿನ್ ಕೇಳ್ತಲ್ಲಪ್ಪಾ ಯಾಕ ಬರ್ಲ್ಲ ಅವಾಗ ಚೆನ್ನಾಗಿ ಮಾಡ್ತಾ ಇವಾಗ ಬರ್ತಾಲ್ಲ.
ಇವಾಗ ಟ ಅಂದ ನಟವರ್ ಇಷೇ.
ಅವಾಗ ಚೆನ್ನಾಗ್ ಮಾತಾಡ್ತಿದೆ ಇವಾಗ ಸ್ವಲ್ಪ ಕ್ರ್ಯಾಕ್ ಆಗ್ತಿದೆ ವಯಸ್ಸ ಸ್ವಲ್ಪ ಸ್ವಲ್ಪ.
ಬಬ
ಇವಾಗ ಕ್ಲಿಯರ್ ಬರ್ತಿದೆ ನೋಡು. ಅಂದ್ರೆ ನಾನ್ ಮೈಸೂರ್ ಜೂಗ್ ಹೋಗಿದ್ದಿ ನಾವಾಗತ್ತಾ. ಹಾ ಸರಿ ಮತ್ತೆ ಹಚ್ಲ ಫೋನ್ ನನ್ಗೆ ಹಾ ಸರಿ.